ಹಲೋ ಹ್ಮ್ ಊಟಾ
ಊಟಾ ಆಗೈತಿ ನಿಂದು.
ನಂದು ಆಗೈತಿ ಎಷ್ಟಕ ಹೊದಿ
ಆಲ್ಮೋಸ್ಟ್ಲಿ ಆರ ಆಗಿತ್ತೆನ್
ಹಾ ಆರ ಆಗಿತ್ತನ್ನ ಬಾಷಿಕ ನ ಅರನಿಹೊಟ್ಟಿ. ಹ್ಮ್
ನೀ ಎಷ್ಟೊತ್ತಿಗಿ ಬಂದಿ.
ನಾನು ಆಗ ಬಂದ್ನಿ ಆರಕ್ಕ ಬಂದ್ನಿ ಬರಬ್ಬರ್ ಮತ್ ಬಸ್
ಏನ್ ಇಲ್ಲಣ್ಣ ಮತ್ ಮನೆಗ್ ಬಂದನ್.
ಹಚ್ಬ ನ ಹಚ್ ಮತ್ತತ್ ಆಸ್ಂಡ ನೋ ಎರಗಡ್ಡೆ ಬಸ್ಸ್ಟ್ಯಾಂವ್
ಹ್ಮ್ ನಾ ಇಳ್ಯಾನ್ ನ ಇಲ್ಲಿ ಬಸ್ ಸ್ಟ್ಯಾಂಡ್ ಇಳ್ಯಾನ.
ಹೌದನ ಫೋನರ ಹಚ್ಬೇಕಿಲ್ ಮತ್ ಅಲ್ಲಿ. ಹ್ಮ್ ಆಯ್ತಏಳ ನಾಳೆ ಬರ್ತಿಲ್ಲ ಏಟಕ್ ಬರ್ತಿ? ಅ ಒಂಬತಕ್ಕ.
ಅವ ಕಟಿಂಗ್ ಕಟಿಂಗ್ ಮಾಡ್ಸಿಲ್ಲ ಆರ್ ಗಂಟೆಗೆಗ್ ಏಳಳ್ ಗಂಟೆಗೆ ಹೇಳಿ ಅವನ್ಗ್ ಅಂಗಡಿವಂಗ್ ಫೋನ್ ಹಚ್ಚಿ.
ಹಾ ನಂದಾ ಎನಿ ಪಾಯಿಂಟ್ ಹೇಳಂಗ. ಹಾ...
ಅದೇ ಬೈಕ್ ತೊಂಬಾ ಅಂತ ಹಚ್ಚಿದ್ಲಪ್ಪ ಬೈಕ ಇಲ್ಲ ನೋಡ್
ಎಲ್ಲಿಗೆ ಕಾಲಗ ಐತಾ ಹೂ ತೋಂದು ಬರ್ತೀನಿ ಏಳ ನಾ.
ಬೈ ಮತ್ ಕರಿಯಾಕ್ ಬಾ ಬೈ ಬಸ್ ಸ್ಟ್ಯಾಂಡ್ ಮತ್ ಅಲ್ಲಿಂದ್ರ ನಡಕೋತ ಬರಾಕ ಆಗಂಗಿಲ್ಲ.
ಹ ಬರ್ತನಿ ಏಳ
ಹಾ ಮತ್ತಕೆ ಮತ್ತಗಿತೀನಿ
ನಿಲ್ಲೇ ಬರ್ತನಾ
ಹ್ಮ್ ಹಾ ಹ್ಮ್ ತೊಗೊಂಡು ಬರ್ತೀನಿ ಐ ಪೋನ ತಗೊಂಡು ಬರ್ತೀನಿ.
ಹೂ ತೋಂಬಾ ಹ್
ಏನ್ಲೇ ಎರಡು ಈ ಎರಡು ದಿವಸ್ನ್ಯಾಗ ಟಾಸ್ಕ್ ಕಂಪ್ಲೀಟ್ ಅಕ್ಕವ್ವ.
ಎರಡ್ ದಿವ್ಸ ಒಂದಕತ ಅಂತದ ಯಪ ಇ ಯ್ಯಾಪ ಏನಲ್ಲಾ
ಹ್ಮ್
ಇದು ಪೋನ್ ಮಾಡೋ ಬಂದಕತತ್ತ
ಮತ್ತು ರೊಕ್ಕ
ಯ ರಾಗ ಬರ್ತಾತ್
ಹ್ಮ್ ಅದ್ಕ ಎಷ್ಟ ತಕ್ಕೋ ಅಷ್ಟ್ ಮಾತಾಡ್ಬಿಡುದ್ನ ನೀ ಯಾರ ಅಂದ್ರ ನೀನ್
ನಂ ಸುರ್ಯ ಎ್ದಪ್ಪಾ ಅವನ್ ಪೋನ್ಚ್ ಕ್ದಂತ ಅವನು ಒಟ್ಟೆ ಆರ್ ಏನು ಏನ ಅದಾವ ಆರಡ್ ದಿವಸ ಮುಸರವ್ನ ಅದ್ ಬಂದ್ ಆಗತಿ
ಹಾ
ಬರಾಕ್ ಮಾತ್ರ ಬರ್ತಾಾವಂದಪ್ಪ
ಹಾ
ಾಕ್ ಬರ್ತಾವಲಿ ಅ ಅವ್ ನನ್ ಪ್ರೊಸೆಸಂಗ ಬ ಇದಾವ ಅಲ್ಲಿ ಮ್ಯಾಲ ತೋರ್ಸತಿತ್ಲದ
ಹ್ಮ್
ಅದ ಹೋಯ್ ಬಿಿಡತದ ಬಲ ಈಗೊ್ ಪೀಡ್ ಬರೀತ್ಲ್ ಯರ ರೂಪಾಯಿ ಆಯತು ಹಂಗ
ಹ್ಮ್ ಹ್ಮ್ ಹ್ಮ್
ಅದ್ ಜದಿ ಹೋಗ್ಬ ಬಿಡ್ತತಿಗ ಬರ್ತವ ಒಣ್ಣ ಆಾಮೇಲೆ ಹೋಗ್ಬ ಬಿತತಿ ಹಗ
ಏ ಬರ್ತಾವ ಅಳಿಪಾ ನಾನು ಮತ್ ಪ್ರೋಸೆಸಿಂಗ್ ಇದಿದ್ದವು
ಇದಾವ ಬರ್ತಾವಲ್ ಒಟ್ಟ
ಮತ್ತ್ ಬಿದ್ದಾವ ಮತ್ತೆ ಈಗ ಇನ್ನೊಂದರೊಳಗೆ ಇನ್ನೊಂದ್ ನಂಬರ್ಲಿ
ಎಷ್ಟು ಎಷ್ಟು ಬಿಧಾಣ
ಅದ್ರಳು ಒಂದ್ ಐದ ಮೂೂರ
ಹಾ
ಇರ ಒಂದ ಎರಡ್ ನೋಡ
ಇದರಾಗ ಒಂದೆರಡು ನೂರ ನಾನು ಈ ಎಂಟ್ನೂರಾಯಿ ಎಂಟುನೂರ ಮೂತ್ ಮೂರು ರೂಪಾಯಿ ಹೆಂಗ್ ಹೊಳಿ ನೋಡ್ ಇ ಜಾಸ್ತಿ ಬಿತ್ ಹೆಂಗ ಗೊತ್ತಿಲ್ಲ
ಹ ಅದ ನಾನೂ ಗೊತ್ತ ಇಲ್ಲ ಅಂದ ನೋಡಿ ನಿಮಗ್ ಗೊತ್ತಾಗತ್ತಲಯ
ಹಾ
ಏನಂದ್ರ ನಿಮ್ಮನೆ
ನಮ್ಮಾ ಏನ್ ಅಂದಿಲ್ಲನ
ಹ್ಮ್
ನನ ಕರಕ ನೀ
ಹ್ಮ್
ನಮ್ಮ ಪಾಠ್ರ ಕಥಾ
ಹ್ಮ್
ಮತ್ತೆ ನಮ್ಮ
ಹ್ಮ್ ಹ್ಮ್ ಹ್ಮ್
ಂ ಹೊರಾಗ
ಹ್ಮ್
ನೋಗ ಕಾರ ನೋತ
ಹ್ಮ್ ಈಗ ಅರಿ ಅರಿ ಆಚಿಲ್ಲಪ್ಪಾ ಅವ ಒಂದ್ ಅವ್ನ್ ಮುಗಶಿನಿ ಅವಂದಿಲ್ಲ
ಹ್ಮ್ ಅವ ಸೂರ್ಯ ಅಚ್ಚಿನ ಅವು ಹರ ಆದ್ರ ಇದ್ ಕಾನ್ಫಿಡೆನ್ಸ್
ಹ್ಮ್
ಅದಕ್ಕ ಹ ಅಲ್ಚ ಸುರನ್ ನೀ ಹತ ಹ ಬಡಾ ಯ ಚ ಲಗು ಹಚ್ಚ ಅಂದ
ಹ್ಮ್
ಅದಕ್ಕ ಹಚ್ಚಿನ್ ನೋಡ್
ನಗ ಅಚ್ಚನು ಪಾಸುರಾ ತ್ಲಿ ನ
ಹಾ
ಮತ್ತ
ಹಾ
ಹ್ಮ್
ಹ್ಮ್ ಮತ್ತ
ಜಯಪಾ
ಹ ಟೈಮ್ ಹಗೋಲ್ತ್
ಹ್ಮ್
ಬಾಸ್ ಪಿಡೋ ಲ್ ಬಾ ಲೋಂಟ
ಇದ ಹ್ಮ
ಜಲ್ದಿ ಮುಜಲೋ
ನಿಮ್ಮ ಅಪ್ಪ ರಾತ್ರಿ ಬಸ್ಸನಾಗ ಹತ್ತೀನ ಮತ್ತೆ
ಎಲ್ಲಿ ಪಾಯ ಇಲು
ಹ್ಮ್ ವಟ್ಟ ಇನ್ನ ಮುಂದ ಅದಿರಿ
ಹ್ಮ್ ಅವ್ರು ಮುಂದವರ ನಾ ಇ ಒಂದ ಬಸ್ಸ ಹಿಂದ ಅದೇನಿ
ಇವರುಿದಾವ್ರಲ್ಲಿ ಆರು ಗಂಟೆ ಹೊ ಮೇಲೆ ಬಾರ ಎಲ್ಲ ಇ ಕಾಲೇಜ್ದಷ ಆರು ಗಂಟೆಗಾರ ಅ ನಾ ಬಂದ್ಿಲ್ಲ ಅವಾಗ ಗಾಡಿ ತೊಳಕ ವ್ ಹೊಂದಿದರು ಪ ಹಾ ಅಲ್ಲಮ್ಮಗಲಾಮ ಮತ್ತ ನೀವ ಪೋನಸ್ಲಿಲ್ಲ ಚೀತ ಹಚ್ಚಿನಿ ಚೀತ ಇಲ್ಲಂದ್ರ ನಿಮ್ ಪಾಪ ಅಜಿದ ಇಲ್ರರಿ ಕಟ್ಟಿ ಮಾಡ್ಸ್ನನ್ರಿ ಅದಕ್ ಲೇಟ್ ಆಗಿರ್ಬೇಕಕ್್ರೀ ಅನ್ಯ ಇಲ್ಲ ಪಿಯ ಮಣಿ ಬರಾರದತ್ತ ಅದಕ್ಕ ಏನಂದ್ರೆ
ಹ್ಮ್
ಹ ಆಯ್ತಳ್ರರಿ ಅಂಕಲ್ಲಾ ಹೇಳ್ತ್ ನಡ್ರರಿ ಮತ್ ಪೋನ್ಚ್ಚಿ ಹಚ್ಚಿ
ಹ್ಞ
ಪ್ಪ ಆದ್ರೆ ಮತ್ತೆ ಹ್ಮ್
ಅವ್ರೆಲ್ಲಾ ಕುರ್ಚಿ ಕಡ್ಸಿ ಇಟ್ಟಿರ್ಬೇಕ ಕುರ್ಚಿ ಎಲ್ಲಾ ಹಾಕಿ
ಇ ಪಣಿಗೆನ ತ ಅ ರೊಕ್ಕಣ ಕೊಟ್ಟಿಲಲ್ಲಿ
ನಾನು ಕೊಟ್ಟೇ ಇಲ್ ಉ ಮಾರ
ಅವ್ ವರಾಗ್ ಹೇಳ ವರಾಗ್ ಕಟ್ ಬಣ್ಣ
ಅವಂಗ ಅವಂಗ ಅಗಾಾಲ ಆಗ ಮುಂಜಿಯರಿ ಕೊಡತನನಪಾ
ಹಾಂ
ಏನ ಅಂದ ಪ ಹೊಳ ಕೊಡ್ಲಿಲ್ಲ ನಾನು ನಾ ಫೋನ್ ಪೇಮ್ಮ ಹಾಿಬಿಡ್ತ ನವು ಜಲ್ದಿ ರೊಕ್ಕ ನಾಳೆ ಕೊಟ್ಬಿಡವು
ನಾ ಹೇಳ್ತನ ಮಾವ ಈಗ ನೀ ಹಾಕು ನಾ ಮತ್ತ ನಾ ಕೊಡ್ತಿನ್ಗ ಪಕ್ಕ ಹಕತ್ನ
ಹ್ಮ್ ನಾನು ಅಂಗ ಹೇಳನವಂಗ
ಮತ್ತ ಏನ್ ಜಪಕ್ ಮಿಸ್ಸ ಮಾಡ್ತಾರ ನಿಮ ನೀವಂ ನ ಹೋಗ್ಯ ಅವ ಏನ ಹೆಲ್ ಮಾಡ್ರಿ ನಾ ಏನು ಮಾಡ ಅಲಸಮರ್
ನಾವೇನ್ ಹೆಲ್ಪ್ ಮಾಡಿವ ಮ್ರ
ಸುಮ್ಮ ಹೋಗ್ಯಾರ ಉರ್ಲಾ ಆಕೆ ಮುಂದರ್ ಕಾಣ ಆಗ್ತಿರ್ಲಾ
ಹ್ಮ್ ಹಾಕಲೆ ಪಾೌಂಗೀ ಈಗುಷಕಣ ಬಳಸತ್ ನಾ ಇದ್ರೆ ಆಗ್ ಇಕ್ಕೆ ಮುಂಜೇಲಿ ಕೊಡ್ನೋವ
ಮತ್ತ ಳ ಊ್ ನ ಹಂಗೋುದು ಮ ಕಾರ್ಡದುುಲ್ಲ ರಕ್ಕ
ಕಾಡ್ದಾಗ ಇದಿದ್ದ್ುವ
ಹೇಳ್ಬೇಕ ಅಂತ ಹ ನಗೆ ನೂರು ರೂಪಾಯ ಹೋಗಕಿ ಆರಾಮ್ ನೂ ಅಪ್ಪದ ಹೋಗಕೋಮ್ಮ ಆರಾಮ್
ಹಾ ನೂರ ಅಷ್ಟೇ ಹೋದ ನೂರ ನೂರು ರೂಪಾಯಿ ಇದ್ದ ಅಷ್ಟೇ ಅಷ್ಟದು ಮತ್ತ ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಎ ಟಿ ಎಂ ಇತ್ತಾ
ಕಾ
ಕಾರ್ಡ್ ತಂದಿದ್ನಿಪ್ಪಾ ಫೋನ್ ಪೇ ಮತ್ ಬೇಕಕತ್ತತ್ತ ಕಾರ್ಡ್ ತಂದ ಚಲೋ ಮಾಡಿದನಿ ಅದ್ರ ಒ ತಕೊಂಡ್ ಒಂದ್ ಮತ್ ನೂರು ರೂಪಾಯಿ
ಹಾ ಹ್ಮ್ ಹಂಗ ಹಾಕ್ನ
ಹ್ಮ್ ಹಾಕಂಟು ಅ ಅ ಬರ್ಲಿ ಯಾರ ಪ ಇಲ್ಲಾ ನಾನು ನೀನು ಊಟ ಊಟ ಊಟಾನ ಮಾಡಸು ಊಟಾನ ಮಾಡಸು ಅಂತಪ್ಪ ಏನ್ ರೊಕ್ಕ ಆ ತರಣ
ಊಟ ಅಲ್ಲಿ ಇದು ಕೊಬ್ಬಿಲ್ಲ ಬಾಲುಗೊಡ್ಡಿ ಅಲ್ಲಿಟ್ಟು ಅಲ್ಲ ಬರ
ಹ್ಮ್ ಎಲ್ಲಿ ಬಾಳ್ಕೋಟಿ ಹಗ ಇದು ಈಗಗೆಲ್ಲ
ಚಪ್ಪಲ್ ತ ಮಮ್ಮ ಆಗ್ಲಿ ಅಪ್ಪ ಅಲ್ಲಿ ಇಟ್ಕೋತ್ನು ಈಗ ಏನ್ ಮಾಡ್ತಿ ಈಗ ನಾಳ ನಾೇ ನಾಳ ಬಂದ್ರು ನೋಡ್ಲ ನಾೆ ಹಾ ಬಂದ
ಕದಾರ ಬಿಡ ಯಾವಾಗ ತರ ನೀ ರೊಕ್ಕ ಅದಾವ್ ನನ್ ತರಾಕ
ಇಲ್ಲಿ ಯಪ್ಪಾ ಅದ ಪ್ರೊಸೆಸಿಂಗ್ ಇದಿದುದುು ಇವ ಈ ಬಂದ ಅಂದ್ರೆ
ಹ್ಮ್ ನನ್ನೂ ಅಷ್ಟ ಈಗ ನೀನ್ವೆ ಎಸ್ಟ್ ಬರ್ತಲ್ಲ ಅಷ್ಟ ಬರ್ತಾ
ಹ್ಮ ನಾನು ಇನ್ನ ಜಾಸ್ತಿ ಬರ್ಬೇಕಕ್ ಈಗ ಕಾಲ್ ಮುಶನ್ ಅಂದ್ರ
ಹ್ಮ್ ಮತ್ತ ನಾನು ಅಸ್ತನಿ ಈಗ ನಾನು ಜಾಸ್ತಿ ಬರ್ತ ನಾನು ಮುಗಿಸತನಿ
ನಾನ ಹಂಗ ಬಂದ ನನಗ್ ಗೊತ್ತ ಅಲ್ಪ ಏನಾರ ಆಗೇತ ನ ಅನ್ನ
ಮೇಲೆಲ್ಲ ಅನ್ನನು ಬುದ್ದ ಎಲ್ಲಾರೂ ಬುದಿದ್ದ ಆದ್ರೆ ರೊಕ್ಕೊಂದ ಬರು ಇಗ
ಜತೆ ಹ್ಮ ರಾಕ್ ಕೊಂದಬ್ರಳು ನಿಮ ಜರತ ಈಗ ಮ ಮ ಜಜ ಬಂದ ಈಗಏನ ಬರೋ
ಯಾರ್ಡ್ ದಷಿ ಬೋಲಾವ
ಹೌದನಾ
ಹ್ಮ
ನಮ್ಮ ಸೋಮಾರ ನೋರು ಬರ್ತ್ನಂತಿಯನಪ್ಪಾ ಅರ
ಹ್ಮ್
ಏನ ಬಂದ್ರ ಬಂದ ಇಲ್ಲಿ ಬಂದ್ರೆ ಇಲ್ಲಿ ಮತ್ತೇ
ಬರ್ತಾವ ಭೈ ಪಿಕ್ಸ
ಹ್ಮ್ ನೀವ್ ಬಂದಾವಂದ ಬರ್ತಾವ
ಬರ್ತಾವ ಲೇಟ್ ಆಗ್ತ ಅಷ್ಟ ಏಳ ಅವೇ ಕೊಟ್ಟಾರಲ್ಲ ಏಳು ದಿವ್ಸವರ ಏಳು ದಿವ್ಸ, ಅರಬಿಕ್ಸ್ ಬರ್ತ ಹ್ಮ್ ಬರುತವಾ
ಅತ ನೋಡದ ಈ ಯಾರ್ ದಿವಸವ ಕಾಲ್ ಮೋಸದಾನ
ಹ್ಮ್ ಆರಡ್ ದಿವ್ಸ ನಮ್ ನಿ್ ಮುಗ್ದ ಹೋದ ನಾನು ನಿಮ ಕಖಾಲಲ್ಲಿ ಹಚ್ತೀ
ಈಗ ಅಸನ ಇವ್ರ ಹರಹರ್ಗಟ್ಟಸ್ನಾ ಹರ್ಯಗ ಸೂರ್ಯಗ ಸೂರ್ಯನ್ ಎರಡ್ ನಂಬರ್ ಅದವು ಅಲ್ಲಿ ಲೇಟ್ ಆತ್ ಇನ್ನು ಎಷ್ಟ್ ಕಾಲ ಇರ್ವ ನ ಈಗ ಮುಗ್ದಂದ್ರ ಹತ್ತ
ಹದ ನೂರು ಏನ ಇಪ್ಪತ್ ಕಾಲ್
ನ ಇಪ್ಪತ್ ಇನ್ನ ಹ ನ
ಹತ್ ಮುಗ ಮೂವತ್ತ ಇಡ್ತಾವ ಟೋಟಲ್,
ಟೋಟಲ್ ಮೂವತ್ ಇರ್ತವನಾ ಈಗ ನಾನು ಇಷ್ಟ ಹತ್ತಾಗ ಯಾವದು ಇನ್ನು ಇನ್ನ ಇಪ್ಪತ ನ ಹಂಗಾರ ಸೂರ್ಯ ನ ಅಡ ಅಲ್ಲಿ ಹತ್ತದ
ಈ ಇಲ್ಲಿ ಇನ್ನೊ್ ನಂಬರ್ ಇನ್ನೊಂದ ನಂಬರ್ ಎಾರ್ಡ್ ಮಾಡ್ಕೋ ಹನಂದ
ಯ ಅದ್ ರಿಜಿಸ್ಟರ್ ಮಾಡಲ್ರ ಅಂತ ಅವ್ರರು
ಹ್ಮ್
ನೋಡ್ ಹಂಗ್ಯಾರ ಇನ್ನ ಕಂಟಿನ್ಯೂ ಇತ್ತ ಅಂದ್ರ ಅದೊಂದ್ ಹಾಕ್ಯ
ಹ್ಮ್
ಅದ ನ ಮಾಡಯ್ಬಿಡ್ತಿ
ಹ್ಮ್
ಹ್ಮ್ ಯವನ
ಏನ ಬ ನಾಳ ನು ನಾ ಎಷ್ಟು ಇರ್ತಕ್ಕ ಹೇಳಿ ಏನ್
ಹಾ ಅ ಏ ಆರಾಮಲ್ಲರ ಇಧರ ಪಾಸತಿ ಆ
ಇೊಂದಾಳ ನಮ್ ರಿಯಾಂದ ಬಿಜಾಪುರ್ದಾಗ ಇರ್ತಿರ್ಲ
ಹಾ
ನನ್ ಪಾಸ್ ಐತೀನಿ
ನಿ ಪಾಚಿಜರತ
ಪಾಶಚಿನ ತಲ ಕೃಶ ನಿ ಬಂದ
ತ ಎಡ ದದ ಮುಡಕಲದ ತಡ ನಾರ ಪ ನೀ ಯಗ ಬರ ಹಲೋ ಎನ್ ಮಾಡಾವಾ? ಸರ್
ಹೋಗಿ ಬಿಲ್ಲ
ಇ ಇಲ್ತಿಲ್ಲಡ್ದಾಮ ಅಕ್ಕ ಅದಕ್ಕಾ ಶೇರ್ ಮಾಡ ನೀ ಏನ್ ಮಾಡ ಏನ್ ಮಾಡದ ಏನ್ ಮಾಡ ನೀ ಅಂತ ಹ ಏನು ಹೊಲಕ್ ಹಾಕುಮ್
ಹಾ ಹೌ ಮತ್ತ ಹೊ
ಹ್ಮ ಅಂತೆ ತಡಿ ಹಾತ್ತುಮಿ ಶಾಲೆ.
ಹ್ಮ್
ಹ್ಮ್ ಹಾ ಕನ್ನಡ ಇದ್ ಮಾಡದಐತಿ ಕನ್ನಡ ಸ್ಪೆಲ್ಲಿಂಗ್ ಕರೆಕ್ಟಾ. ಕನ್ನಡ ಬರಲ್ಲ
ಇವ ಮುಗ ಇಲ್ಲ ನಮ್ಗ.
ಹಾವು ಕನ್ನಡಿ ಇದು ಮಾಡಕ್ ಬರಲ್ಲ.
ಹ್ಮ್ ಎದಕ್ಕ ಇದಕ್ ಹಾಗು ಜಮನಿಗೆ ಜಮನಿ ಆಗಿದ್ರ.
ಜಮಿನಿ
ಹ್ಮ್ ಚಾರ್ಟ್ ಜಿ ಟಿ ಟಿ
ಹ್ಮ್ ಅದ್ ನೋಡ್ಣ ಗಪ್ಪಣ್ಣ ಇಲ್ಲಿಕಂದ್ರ ನಮ್ಮ. ನಮಗ್ ಹೇಳ ಅಲ್ಲಿ ಕುೂತ್ಬಿಡ್ದ. ಹ ಹಚ್